ನಮಸ್ಕಾರ
ನಮಸ್ಕಾರಕಾರ
ಎನ್ ಮಾಡುತ್ತಿದ್ದೀರಾ
ನಾವು ಸುಮನೆ ಕುಳಿತಿದ್ದೇವೆ ನೀವು
ನಾ ನಾವು ಸುಮ್ಮನೆ ಹಿಂಗೆ ಫೋನ್ ನೋಡ್ಕೊಂಡ್ ಮಲಗಿದ್ವಿ
ಹ್ಮ್
ಊಟ ಆಯ್ತಾ
ಆಯ್ತು ನಿಮ್ದು
ಆಯ್ತ ಆಯ್ತ ಎನೂಟ ಮಾಡದ್ರಿ
ಹ ಅನ್ನ ಸಾಂಬರ್ ನೀವು
ನಾವು ಚಪಾತಿ ಮಾಡಿದ್ವಿ ನಿಮತ್ ಚಪಾತಿ ಕೊಡಲ್ವಾ
ಕೊಡ್ತಾರೆ ದಿನ ಬಿಟ್ಟು ದಿನ ನಿಮಗೆ
ಹ್ಮ್ ನಮ್ಗುನು ಅಷ್ಟ ದಿನ ಬಿಟ್ಟು ದಿನ ಕೊಡ್ತಾರೆ ಹ್ಮ್ ಹ್ಮ ಸಮಾಚಾರ
ಹೇಳಿ ನಿಮ್ಮ ಆರೋಗ್ಯ ಹೇಗಿದೆ
ಚೆನ್ನಾಗಿದೆ ನಿಮ್ಮ ಆರೋಗ್ಯ ಹೇಗಿದೆ
ಹು ಚೆನ್ನಾಗಿದೆ
ಹೌದು ಇವಾಗ ಚೆನ್ನಾಗಿರದೆೇ ಒಂದ ದೊಡ್ಡ
ಇಂದು ನಾವು ಮಾನಸಿಕ ಆರೋಗ್ಯ ಮತ್ತು ಒತ್ತಡ ನಿರ್ಮಾಣ ಕುರಿತು ಸಂ ಿಸ್ತಾರವಾಗಿ ಚರ್ಚೆ ಮಾಡೋಣ
ಹ ಸರಿ ಸರಿ ಕಂಡಿತಾ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವುೂ ಮುಖ್ಯವಾಗಿದೆ ಉತ್ತಮ ಮಾನಸಿಕ ಆರೋಗ್ಯ ಇದ್ದರೆ ವೈಯಕ್ತಿಕ ಜೀವನ ಹೆಚ್ಚು ಸಂತೋಷ ಮತ್ತು ಸಮತೋಲನದಿಂದ ಕೂಡಿರುತ್ತದೆ
ಮಾನಸಿಕ ಆರೋಗ್ಯ ಎಂದರೆ ವ್ಯಕ್ತಿಯ ಆಲೋಚನೆಗಳು ಭಾವನೆಗಳು ಮತ್ತು ವರ್ತನೆ ಸಮತೋಲನದಲ್ಲಿ ಸ್ಥಿತಿಯನ್ನು ಮಾನಸಿಕ ಆರೋಗ್ಯ ಎಂದು ಕರೆಯುತ್ತಾರೆ ಇದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಜೀವನದ ಸವಾಲುಗಳು ಎದುರಿಸಲು ಸಹಾಯ ಮಾಡುತ್ತಾರೆ ಒತ್ತಡ ಎಂದರೆ
ಕೆನ ಸ ಒತ್ತಡ ಮತ್ತು ಸಮಯದ ಕೊರತೆ ಮತ್ತು ಪರೀಕ್ಷೆಗಳು ಮತ್ತೆ ಆರ್ಥಿಕ ಸಾಮ ಸಮಸ್ಯೆಗಳು ಅಥವಾ ಈ ತರ ಸಮಸ್ಯ ಆ ಸಾಲ ನ್ನು ಉಂಟು ಉಂಟು ಮಾಡುವುದು ಮನಸಿಕ ಒತ್ತಡವನ್ನು ಎಂದು ಕರೆಯುತ್ತಾರೆ
ಪ್ರತಿಯೊಬ್ಬರಿಗೂ ಒತ್ತಡ ಉಂಟಾಗುತ್ತದೆ ಜೀವನದಲ್ಲಿ ಪ್ರತಿಯೊಬ್ಬರು ಕೆಲವೊಮ್ಮೆ ಒತ್ತಡವನ್ನು ಅನುಭವಿಸಬಹುದು ಮುಖ್ಯವದುದ್ದು ಅದು ನ್ನು ಆರೋಗ್ಯಕರ ರೀತಿಯಲ್ಲಿ ನಿಭಾಯಿಸಬೇಕು ನಿನಗೆ ಯಾವ ವಿಷಯದಲ್ಲಿ ಜಾಸ್ತಿ ಒತ್ತಡ ಆಗುತ್ತದೆ
ಹ ಏಕಾಗತ್ತೆ ಕಡಿಮೆ ಆಗುವುದು ಆಹ ನಿದ್ದೆ ಸಮಸ್ಯೆ ಮತ್ತೆ ಆರೋಗ್ಯ್ಮ ಚಡಪಡಿಕೆ ಮತ್ತೆ ಅಂತರ ಮತ್ತು ಕೆಲಸದಲ್ಲಿ ಹಾ ಸತಿ ಕಡಿಮೆ ಯ ಹೌದು ಒತ್ತಡವನ್ನು ಹೇಗೆ ಕಡಿಮೆ ಮಾಡಬಹುದು ಭಜನಾ ನೀರಿ ಅಮಲ್
ಸಮಯವನ್ನು ಸರಿಯಾಗಿ ಯೋಚಿಸುವುದು ವ್ಯಾಯಾಮ ಮಾಡ ಧ್ಯಾನ ಯೋಗ ಸಂಗೀತ ಕೇಳುವುದು ಪುಸ್ತಕ ಓದುವುದು ಮತ್ತು ಕುಟುಂಬದವರಿಗೆ ಸಮಯ ಕಳೆಯುವುದು ಸಹಾಯಕ
ಹ ಉತ್ತಮ ಇತ್ತ ಆಹ ಮೆದುಳಿಗೆ ವಿಶ್ರಾಂತಿ ನೀಡುತ್ತದೆ ಆ ನೆನಪಿನ ಶಕ್ತಿ ಏಕಾಗ್ರತೆ ಮತ್ತು ಮನಸ್ಸಿನ ಸಮತೋಲನ ಕಾಪಾಡುತ್ತದೆ ವಿದ್ಯಾರ್ಥಿಗಳಲ್ಲಿ ಒ ಒತ್ತಡಿಕೆಯ ಮುಖ್ಯ ಕಾರಣವೇನು
ಪರಿ ಪಕ್ಷೆಗಳು ಅಂಕಗಳ ಬಗ್ಗೆ ಚಿಂತೆ ಸಮಯ ನಿರ್ವಹಣೆ ಸ್ಪರ್ಧೆ ಮತ್ತು ಭವಿಷ್ಯದ ಬಗ್ಗೆ ಆತಂಕ
ವ್ಯ ಒತ್ತಡವನ್ನು ಹೇಗೆ ನಿರ್ಮಾಣಿಸಬಹುದು ಓದಿನ ಮೇಲ್ಪಟ್ಟ ಮೇಲ್ಪಟ್ಟಿ ಮಾಡಬೇಕು ಮತ್ತೆ
ಇಲ್ಲ
ನಿಯಮಿತವಾಗಿ ಅಭ್ಯಾಸ ಮಾಡಬೇಕು ಮತ್ತೆ ವಿಶ್ರಾಂತಿ ಸಮಯ ಸಮಯ ಕೊಡಬೇಕು ಮತ್ತು ಆರೋಗ್ಯ ಕಡೆ ಆಹ ಜೀವನ ಶೈಲಿಯನ್ನು ಅನುಭವಿಸಬೇಕು
ಮಾನಸಿಕ ಆರೋಗ್ಯದಲ್ಲಿ ಕುಟುಂಬದ ಪಾತ್ರವೇ
ಹ ಕುಟುಂಬದ ಬೆಂಬಲ ಇರ್ಬೇಕು ಆ ಮುಕ್ತ ಸಂಭಾಷಣೆ ವ್ಯಕ್ತಿಗೆ ಆತ್ಮವಿಶ್ವಾಸ ಆಗಿರ್ಬೇಕು ಮತ್ತೆ ನೆಮ್ಮದಿಯನ್ನು ನೀಡುತ್ತದೆ
ಸ
ಸ್ನೇಹಿತರರ ಏನು
ಒಳ್ಳೆಯ ಸ್ನೇಹಿತರು ಕಷ್ಟದ ಸಮಯದಲ್ಲಿ ಬೆಂಬಲ ನೀಡುತ್ತಾರೆ ಪ್ರೋತ್ಸಾಹಿಸುತ್ತಾರೆ ಮತ್ತು ಮನಸ್ಸಿನ ಭಾರವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತಾರೆ ಹವ್ಯಾಸ ಮಾನಸಿಕ ಆರೋಗ್ಯಕ್ಕೆ ಈಗೆ ಸಮಯ ಮಾಡುತ್ತ
ಚಿತ್ರಕಲೆ ಸಂಗೀತ ಮತ್ತೆ ಓತು
ನಾವಲ್ಲ
ಮತ್ತೆ ತೋಟಗಾರಿಕೆ ಅಥವಾ ಕ್ರೀಡಳ ಹ ಮತ್ತು ಹವ್ಯಾಸಗಳನ್ನು ಮನಸ್ಸಿಗೆ ತುಂಬಾ ಸಂತೋಷ ನೀಡುತ್ತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಆ ಮತ್ತು ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಅ ಪ್ರಾಣಿ ಆ ಪರಿಣಾಮ ಬೀರುತ್ತದೆ ಬೀರುತ್ತದೆಯೇ
ಹೌದು ಅತಿಯಾದ ಬಳಕೆಯಿಂದ ನಿದ್ದ ಕಸ ದಮನದ ಕ ಮತ್ತು ಅನಗತ್ಯ ಒತ್ತಡ ಉಂಟಾಗಬಹುದು ಆದ್ದರಿಂದ ಮಿತವಾಗಿ ಬಿಡಿಸುವುದು ಮುಖ್ಯ ಧನಾತ್ಮಕ ಚಿಂತನೆಯ ಮಹತ್ವವೇನು
ಧನಾತ್ಮಕ ಚಿಂತನೆಯ ಮಹಾತ್ ಆತ್ಮವಿಶ್ವಾಸವನ್ನು ಹೆಚ್ಚು ುತ್ತದೆ ಮತ್ತೆ ಸಮಸ್ಯೆಗಳನ್ನು ಶಾಂತವಾಗಿ ಎರಿಸಲು ಸಹಾಯ ಮಾಡುತ್ತ ಮತ್ತು ಜೀವನದ ಬಗ್ಗೆ ಉತ್ತಮ ದೃಷ್ಟಿಕೋನ ನೀಡುತ್ತದೆ ಉತ್ತಮ ಮಾನಸಿಕ ಆರೋಗ್ಯದಿಂದ ಸಮಾಜಕ್ಕೆ ಏನು ಪ್ರಯೋಜನ
ಆರೋಗ್ಯಕರ ವ್ಯಕ್ತಿಗಳು ಉತ್ತಮವಾಗಿ ಕೆಲಸ ಮಾಡುತ್ತಾರೆ ಉತ್ತಮ ಸಂಬಂಧ ಗಳನ್ನು ಬೆಳೆಸುತ್ತಾರೆ ಮತ್ತು ಸಮಾಜದ ಅಭಿವೃದ್ಧಿಗೆ ಹೆಚ್ಚು ಕೊಡುವುದು ಹ ನೀ ವಿ ಸಾರೆ ಕೊನೆಯದಾಗಿ ನಿಮ್ಮ ಸಂದೇಶವೇನು
ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಆರೋಗ್ಯಕ ಜೀವ ನ ಶೈಲಿ ಮತ್ತೆ ಆ ಧರ್ಮತ್ಮಕ ಮನೋಭಾವನಾ ಉತ್ತಮ ಸಂಬಂಧಗಳನ್ನು ಮತ್ತು ಸಮಯದ ಸರಿಯಾದ ನಿರ್ಮ ಹಣೆಯಿಂದ ಸಂತೋಷದಿಂದ ಜೀವನವನ್ನು ನಟಸಬಹುದು ನಿಮ್ಮ ಕೊನೆಯ ಸಂದೇಶವೇನು
ನ ಮಕೊಮ್ಮೇ ಸಂದೇಶನ ಅದದೆ ಆರೋಗ್ಯ ತುಂಬಾ ಮುಖ್ಯ ತುಂಬಾ ಜವಾಬ್ದಾರಿಯಿಂದ ಇರ್ಬೇಕು ಅದೇ ನಮ್ಮ ಕೊನೆಯ ಸಂದರ್ಶ ತುಂಬಾ ಸಂತೋಷವಾಯಿತು ಇದರಿಂದ ನಾವು ತುಂಬಾ ತಿಳಿದ ಬವು
ಹ ನು ತುಂಬಾ ಸಂತೋಷ ಆಯ್ತು ಅಂದ್ರೆ ಇವಾಗ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಆರೋಗ್ಯ ಇದ್ರೆ ನಾ್ ಮುಂದೆ ಕೆಲ್ಸ ಮಾಡಕ್ ಆಗೋದು
ಹೌದು ತುಂಬಾ ಒಳ್ಳೆ ಮಾಹಿತಿ ತಿಳಿದ್ದೆವು
ಮತ್ತೆ ಯಾವುದೇ ಕೆಲ್ಸಕ್ಕೂ ಆಗ್ಲಿ ಒ ವನ್ನು ನಾವು ಯ ನ ವೇ್ಟಟ್ ಮಾಡ್ಕೋಬಾರ್ದು ನಿಧಾನವಾಗಿ ಸಮಾಧಾನದಿಂದ ಮಾಡಬೇಕು
ಹ್ಮ್
ತುಂಬಾ ಒತ್ತಡ ಆದ್ರೆ ಆರೋಗ್ಯಕ್ಕೂ ಸ್ವಲ್ಪ ಇತ
ಹ್ಮ್
ಕೈಲಿದೆ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ
ಆರೋಗ್ಯಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಏನು ಎಷ್ಟು ಎಷ್ಟು ಕಾಲ ನಿದ್ದೆ ಮಾಡುತ್ತೀಯಾ
ನಾನು ದಿನಕ್ಕೆ ಏಳು ಏನಾದ್ರು ಪರೀಕ್ಷೆ ಇದ್ರೆ ಸ್ವಲ್ಪ ಕಮ್ಮಿ ಹ ಹ್ಮ ನ ಅಮ್ಮ ಇ ಹ್ಮ ಪ್ರತ ದಿನ ಏಳು ಏಳು ಗಂಟೆ ಅಂದ್ರೆ ಎಂಟು ಗಂಟೆ ಮತ್ಯ ಮಾಡ ನೀೇನು
ನಾನು ಏಳು ಗಂ ಎಂಟು ಗಂಟೆಗಳ ಕಾಲ
ಹ್ಮ್ ಒಳ್ಳೇದು ಒಳ್ಳೇದು ಮತ್ತೆ ನೀರ್ ಚೆನ್ನಾಗ್ ಕುಡಿ
ಹ್ಮ್ ಆರೋಗ್ಯಕ್ಕೆ ನಿದ್ದೆ ಹ ಆಹಾರ ತುಂಬಾ ಮುಖ್ಯ ಅದು ಇ ಇವಾಗ ಇದು ಒಳ್ಳೆಯ ಆಹಾರ ಇಲ್ಲ ಅದೇ ಒಂದು ಬೇಜಾರು
ಹೌದೌದು ಎಲ್ಲದು ಕ್ಕ ಈ ದನನು ಕೆಡ್ತಾರೆ
ಹ್ಮ್
ಹ್ಮ್ ಒಳ್ಳೆ ಆಹಾರಾನೇ ಇಲ್ಲ ಹಳ್ಳಿ ಕಡೆ ಹೋದ್ರೆ ಮನೆ ತಾನೆ ಒಳ್ಳೆಯದು
ಹ್ಮ್ ನಿಮ್ಮ ವಸ್ಯತಿಯ ಆಹಾರ ಹೇಗಿರುತ್ತೆ
ನಾಯೋ ಏನು ಸಪ್ಪೆ ಒಂದೊಂದ್ಸಲ ತುಂಬಾ ಖಾರ ಮಾಡ್ತಾರೆ ತಿನ್ನಕ್ಕಾಗಲ್ಲ ಒಣಸ ಎಲ್ಲ ತುಂಬಾ ಸಪ್ಪೆ ಮಾಡ್ತಾರೆ ಊಟ್ಟೆ ಪಾಡು ತಿನ್ಬೇಕಲ್ಲ ಹಂಗೆ ಇರೋಕ್ಕೂ ಹಾಗಲ್ಲ ಬೇಗ ಹಸು ಆಗುತ್ತೆ
ಹ್ಮ್ ತುಪ್ಪ ಸೋಡಾ ಆಗ್ತರ ಅನ್ಸುತ್ತೆ
ತುಂಬಾ ಸೋಡ ಹಾಕ್ತಾರೆ ಒಂದ್ ಸ್ವಲ್ಪ ತಿಂಡ ಸಾಕು ಹೊಟೆ ತುಂಬ ಹಂಗ ಆಗುತ್ತೆ ಸಾಕು ಅನ್ಸುತ್ತೆ ಮತ್ತೆ ಬೇಗ ಹೊಟ್ಟೆ ಹ ಸಿಯುತ್ತೆ
ಹ್ಮ್
ಎಲ್ಲದಕ್ಕೂ ಸೋಡಾ ಹಕ್ತಾರೆ
ಆರೋಗ್ಯ ಹುಷಾರ್
ಹಾ ನೀವು ಎಷ್ಟ ಚೆನ್ನಾಗಿ ಕಾತಾಡಿ
ಹ್ಮ ಹ
ಧನ್ಯವಾದಗಳು
ಧನ್ಯವಾದ
ಕರೆ ಕಟ್ ಮಾಡಿ
ನೀವೇ ಮಾಡಬೇಕು
ಅದಾಗಗ್ತಿಲ್ಲ